ಹೇಗಿದೀ ಯಪ್ಪಾ ಆರಾಮಿದೀಯಾ?
ಆರಾಮಿದಿನಿ ಮೇಡಮ್ ನೀವ್ ಹೇಗಿದ್ರಾ?
ನಾವು ಆರಾಮಿದೀವಿ ನೋಡ್ರಿ ಏನ್ ಮಾಡ್ತಾ ಇದ್ದೀರಿ?
ನಾವು ಟಿ ವಿ ನೋಡ್ತಾ ಇದ್ವಿ ಫ್ರೀ ಇದ್ವಿ.
ಫ್ರೀ ಇದ್ದೀರಾ ಒಂದ್ ಹತ್ ನಿಮಿಷ ಮಾತಾಡ್ಬೋದಲ್ಲ ನಿಮ್ಮ್ ಹತ್ರ?
ಮಾತಾಡಿ ಮೇಡಮ್.
ಮಾತಾಡ್ಬೋದಾ ಓ ಕೆ. ನಿಮ್ಮ ಕಡೆ ಎಲ್ಲ ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ಬಹಳ ಚನ್ನಾಗ ನಡೀತಾ ಇದೆ ಅಂತ ಹೌದಾ?
ಹೌದು ಮೇಡಮ್ ವರ್ಷ ವರ್ಷ ತುಂಬಾ ಅದ್ದುರಿಯಾಗಿ ನಡೆಯುತ್ತೆ.
ಅದೇ ಅಲ್ಲಿಗೆಲ್ಲ ಲಕ್ಷಾಂತರ ಜನ ಬರ್ತಾರಂತೆ. ಆ ಸುತ್ತಮುತ್ತ ಹಳ್ಳಿಗಳಿಂದ ಬಹಳಷ್ಟು ಹ ರೊಟ್ಟಿ ಕಾಳು ಇಂಥವೆಲ್ಲಾ ಮಾಡ್ಕೊಂಬಂದು ದೇವಸ್ಥಾನಕ್ಕೆ ಎಲ್ಲಾ ಕೊಡ್ತ ಕೊಡ್ತಾರಂತೆ ಗವಿಸಿದ್ದೇಶ್ವರ ಮಠಕ್ಕೆ. ಭಕ್ತಾದಿಗಳು ಬಹಳಷ್ಟು ತರಕಾರಿ ಕಾಳು ಎಲ್ಲಾ ತರಕಾರಿಗಳು ಬಂಡಿಗಳಲ್ಲಿ ಟ್ಯಾಕ್ಟ್ರಗಳಲ್ಲಿ ಎಲ್ಲಾ ತಂದ ತಂದ ಕೊಡ್ತಾರಂತೆ ಒಂದು ತಿಂಗಳು ನಡೆಯುತ್ತಂತಲ್ವಾ ಅದು ಜಾತ್ರೆ.
ಹೌದು ಮೇಡಮ್ ದೊಡ್ಡ ಜಾತ್ರೆ ಮೇಡಮ್ ಅದು ಒಂದು ಒಂದು ವರ್ಷ ವರ್ಷ ವರ್ಷ ಬರುತ್ತಲ್ಲ ಅದು ಒಂದ್ ಮಂತ್ ಇರುತ್ತೆ ಜಾತ್ರೆ. ಹ
ಹಾ
ತುಂಬಾ ಜನ ಸೇರ್ತಾರೆ ಅಲ್ಲಿ.
ಹೌದೌದು ಅದು ಹ ಸೆಕೆಂಡ್ ಕಾಶಿ ಅಂತಾನೇ ಇದಾಗಿದೆ ಅದು ನಮ್ಮ ಒಂದು ಕರ್ನಾಟಕದಲ್ಲಿ. ಬಹಳಷ್ಟು ಜನ ಸೇರ್ತಾ ಇದ್ದಾರೆ ಅದು ರಾಜ ಇದು ಗವಿಸಿದ್ದೇಶ್ವರಂ ಜಾತ್ರೆಗೆ. ಕೆಲವೊಂದು ಎಲ್ಲಾ ಅವತ್ತು ನೈಟು ನಾಟಕಗಳು ಬಹಳಷ್ಟು ಕುಸ್ತಿ ಅವು ಇವು ಎಲ್ಲಾ ಪ್ರೋಗ್ರಾಮ್ಗಳು ಬಹಳಷ್ಟು ನಡಿತಾವಂತಲ್ರಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲೆಲ್ಲಾ ಚೆನ್ನಾಗಿ ಗಿ ಹಾ ಮಕ್ಳಿಗೆಲ್ಲಾ ಜೋಕಾಲಿ ಆಡದು ಬಹಳ ಬಹಳ ಅವೆಲ್ಲ ಇವ ಮಕ್ಕಳೆಲ್ಲ ಆಡ್ಬಹುದು ಅಂತ ಹೇಳಿ ಹೇಳ್ತಾ ಇದ್ರು ಜೋಕಾಲಿಗಳೆಲ್ಲವು
ಜೋಕಾಲಿ ಇರುತ್ತೆ ಅವು ಹ ಸಣ್ಣ ಮಕ್ಳ ಆಡವ್ ಇವು ಬೈಕ್ ತರಾ ಇರ್ತಾವಲ್ಲಾ ಮೇಡಮ್
ಹ್ಮ್
ಅವು ಮತ್ತೆ ಇನ್ನು ಬಹಳ ತರ ಬಂದಿರ್ತಾವ್ ಮೇಡಮ್ ಅಲ್ಲಿ. ಆಟ ಆಡಕ್ಕೆ ಬಹಳ ಬಹಳಷ್ಟು ಜನ ಬರ್ತಾರೆ ಅಲ್ಲಿ ನೋಡಕೆ. ಅಲ್ಲಿ ಒಂದು ಇದು ಸಾಮಾನುಗಳು ತಾಳಕ್ಕೆ ಏನಿಲ್ಲ ಅಂದ್ರೆ ಒಂದ ದರಡ್ ಒಂದು ಇದು ಇಷ್ಟ್ ಒಂದ್ ಏನಿಲ್ಲ ಅಂದ್ರು ಒಂದ್
ಲಕ್ಷಾಂತರ ಜನ ಬಂದ್ ಕೊಂಡ್ಕೊಂಡ್ ಹೋಗ್ತಾರಂತೆ ಜಾತ್ರೆ ಎಲ್ಲ ಅವಗ್ ಬಾಳ ಚೆನ್ನಾಗಾಗುತ್ತೆ ಜಾತ್ರೆ ಒಂದ್ ತಿಂಗಳವರೆಗೂ ಮತ್ತೆ ಊಟಕ್ಕೆಲ್ಲ ಒಂದ್ ತಿಂಗಳ ತನಕ ಹಂಗೆ ನಡಿಯುತ್ತಂತೆ ಊಟ
ಹೌದು
ಹ್ಮ್ ಡೈಲಿ ಬೇರೆ ಬೇರೆ ಬೇರೆ ಬೇರೆ ಖಾತ್ಯಗಳು ಅದ್ರ ಜೊತೆ ಗೆ ಒಂದ್ ಹನ್ನೆರಡರಿಂದ ಹದಿಮೂರ ರು ಸಿಹಿ ತಿನಿಸು ಮಾಡಿರ್ತಾರಂತೆ ಅದ್ರ ಜೊತೆಗೆ ರೊಟ್ಟಿ ಹ್ಮ್ ಚಪಾತಿ ಕಾಳು ಪಲ್ಲೆ ಅನ್ನ ಸಾಂಬಾರು ಮತ್ತೆ ಮಿರ್ಚಿ ಬಹಳ ಚೆನ್ನಾಗ್ ಮಾಡ್ತಾರಂತೆ ಹಬ್ಬನ್
ಹೌದು ಹೌದು ಮೇಡಮ್ ನೀವ ಹೋಗಿದ್ರಾ ಮೇಡಮ್ ಅಲ್ಲಿಗೆ
ಏ ನಾವು ಒಂದ್ ಸರೆ ಹೋಗಿದೀವ್ರೀ ನಾವು ಒಂದ್ ದಿವಸ ಹೋಗಿದ್ವಿ ಅಲ್ಲಿಗಿ ಹಬ್ಬ ಆಗಿ ಒಂದ್ ವಾರ ಆಗಿಂದ ಹೋಗಿದ್ವಿ
ಹಾ
ಒಂದ್ ವಾರ ಆಗಿದೆಂದು ಹೋದಾಗ ಬಹಳಷ್ಟು ಜನ ಇದ್ರು
ಹಾ
ನಾವು ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಗವಿಸಿದ್ದೇಶ್ವರ ಮಠದ ಜಾತ್ರೆ ಇದು ದರ್ಶನ ಮಾಡ್ಕೊಂಡು
ಹಾ
ಹಂಗೆ ದೇವರಿಗೆಲ್ಲಾ ಕಾಯಿ ಕರ್ಪೂರ ಮಾಡ್ಸ್ಕೊಂಡು
ಹಾ
ಅಲ್ಲೆಲ್ಲಾ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬಾಳ ಚೆನ್ನಾಗಿದ್ವು
ಹ ಶಾಪಿಂಗ್ ಅದೇ ಅದೇ
ಕೊಂಡು ಅದ್ರ ಜೊತೆಗೆ ಅಲ್ಲೆಲ್ಲಾ ಸ್ವಲ್ಪ ಜೋಕಾಲಿ ಎಲ್ಲಾ ಆಡಿದೀವಿ ಜೋಕಾಲಿ ಆಡಿ ಹೊಟ್ಟೆ ಹಸಿತು ಊಟ ಮಾಡಣ ಅಂತ ಹೋದ್ವಿ
ಹ್ಮ್
ಅಲ್ಲಿ ಸಾಕಷ್ಟು ಬಹಳಷ್ಟು ಜನ ಊಟಕ್ಕೆ
ಹ್ಮ್
ಅದರಲ್ಲಿ ನಾವ್ ಹೋದಿನ ಜಿಲಾಬಿ ಮತ್ತೆ ಹೋಳಿಗೆ ಕಡ್ಲಿ ಕಡ್ಲಿ ಹೋಳಿಗೆ
ಹ್ಮ
ಹ ಮತ್ತೆ ರೊಟ್ಟಿ ಚಪಾತಿ ಪಲ್ಯೆ ಕಾಳು ಅನ್ನ ಸಾಂಬಾರು ಇಷ್ಟೊಂದ್ ಹಾಕಿದ್ರ ನೋಡ್ರಿ ನಮಗ್ ಊಟ
ಹೌದಾ ಇನ್ನು ವೆರೈಟಿ ವೆರೈಟಿ ಮಾಡ್ತಾರೆ ಹಂಗಾದ್ರೆ ಅವತ್ತಿನ ದಿನ
ಹ ಹನ್ನೆರಡರಿಂದ ಹದಮೂರ್ ದಿನ್ಸ ಮಾಡ್ತಾರಂತ್ರಿ ಅವರು ಬರೀ ಇದು ಏನು ಸ್ವೀಟ್ಸ್
ಹಾ ಸ್ವೀಟ್ಸಾ
ಹ್ಮ್ ಮತ್ತೆ ತರಕಾರಿ ಎಲ್ಲಾ ಟಾಕ್ರಿಗಳಲ್ಲೆಲ್ಲಾ ತಂತಂದ ಹಾಕ್ತಾರಂತೆ ಭಕ್ತರು
ಹ್ ಹ್ ಹ್
ಬಹಳ ಚೆನ್ನಾಗ್ ಮಾಡ್ತಾರಂತೆ
ಹೌದಾ ನಾವು ಯಾವಾಗಾದರೂ ಹೋಗ್ಬೇಕಂತ ಅನ್ಕೊಂಡಿದೀವಿ ಮೇಡಮ್
ಏ ಹೋಗ್ ಬರ್ರಿ ಬಾಳ ಚೆನ್ನಾಗ್ ನಡಿತ್ತಾ ಇದೆಪ್ಪಾ
ಹಾ
ಹ್ಮ್ ಹೋಗಿ ನೋಡ್ಕ ಬನ್ರೀ ಬಾಳ ಚೆನ್ನಾಗ್ ಮಾಡ್ತಾರ ಜಾತ್ರೆ ಮಾತ್ರ ಏ ಒನ್ ಇರುತ್ತೆ.
ಹಾ
ಅಲ್ಲೇ ಹಾಗದ್ರೆ ಬಗ್ಗಲಾಗ ಇದು ಇದೆ ಏನೂ. ಹುಲಿಗೆಮ್ಮ ದೇವಿ ದೇವಸ್ಥಾನ ಅದೂ ಸಹ ನೋಡ್ತಕ್ಕಂತ ಸ್ಥಳಾನೇ ಅಲ್ಲಿಂದ ಹುಲಿಗಿಗ್ ಹೋಗಿ ಹ್ಮ್
ದೇವಸ್ಥಾನ ಚೆನ್ನಾಗಿದೆೇನಾ.
ಏ ಅದು ಫೇಮಸ್ ದೇವಸ್ಥಾನ ರೀ ಹುಲಿಗಿ.
ಹ್ಮ್
ಹುಳಗಮ್ಮಗ ಮಂಗಳವಾರ ಶುಕ್ರವಾರ ಅಂತ ಅನ್ನಂಗಿಲ್ಲ ಡೈಲಿ ಜನ ಹ್ಮ ಜನ ಇರ್ತಾರ ಇಲ್ಲೆಲ್ಲಾ
ರಶ್ ಇರ್ತಾರೆ.
ಫುಲ್ಲ ರಶ್ ಇರುತ್ತೆ ನೀವು ಯಾವಾಗಾದ್ರೂ ನೋಡ್ರಿ ಫುಲ್ ಜನ ಅಷ್ಟೊಂದು ಭಕ್ತರು ಇರ್ತಾರೆ ಆಕಿಗೆ.
ಹ್ಮ್
ಬಾಳ ಚೆನ್ನಾಗ್ ಆಗುತ್ತೆ ಅದು ಭಾರ ತಪ್ಪದ ದಿನ ಆಗುತ್ತೆ.
ಹಾ
ಸುತ್ತಮುತ್ತ ಎಲ್ಲಾ ಜನ ಬಹಳಷ್ಟು ಇದರಿಂದ ಮಾಡ್ತಾರೆ. ಮಾಗಿ ಹುಣಿಮೆಲ್ಲಿ
ಹಾ ಹಾ
ಮಾಗಿ ಹುಣಿಮೆಲ್ಲಿ ಹನ್ನೊಂದು ದಿವಸ ಆಗುತ್ತೆ ಆಕಿಗ್ ಪೂಜಿ.
ಹಾ ದೇವಿ ದರ್ಶನ
ಹ್ಮ್ ದೇವಿ ದರ್ಶನ ಆಗ್ತೈತಿ ಅಕ್ಕಿದು
ಹಾ
ಬೇರೆ ಬೇರೆ ಬೇರೆ ಬೇರೆ ಜಾತ್ರಿ ಆವೆಲ್ಲಾ ನಡೀತವೆ. ಬಹಳ ಚೆನ್ನಾಗಗುತ್ತೆ ಅಲ್ಲಿಂದ ಅದು ಹ್ಮ್ ದು ಹುಲಿಗ ದರ್ಶನ ಮಾಡ್ತ್- ಕೊಂಡು ನಾವ್ ಹಂಗೆ ಮುಂದೆ ಹ್ಮ್ ಇದು ಅಂಜನಾದ್ರಿ ಬೆಟ್ಟ್ ಟ್ಟ ಅಂತ ಬರುತ್ತೆ ನಾವ್ ಅಲ್ಲಿಗ್ ಹೋಗಿ ಅಂಜನಾದ್ರಿ ಪರ್ವತಕ್ಕ ಹೋಗಿದ್ವಿ ಅಲ್ಲಿ ಹೋಗಿ ಬೆಟ್ಟ ಹತೀವಿ ಹತೀವಿ ಅಯ್ಯೋ ಹತ್ತದ ಹತ್ತಿ ಹತ್ತಿ ಸಾಕಾಗೋಗುತ್ತೆ ಪುಲ್ಲು ಮೇಲೈತೆ.
ಹಾ ಒಂಥರ ಬೆಟ್ಟತ್ರರ ಇದೆ.
ಆ ಆನೂರು ಮೆಟ್ಲ ಅದಾವ ಟೋಟಲು-
ಹಾ
ಹೋಗಿ ಅಲ್ಲಿ ಆಂಜನೇಯ್ಯನ ದರ್ಶನ ಮಾಡ್ಕೊಂಡಿವಿ
ಹಾ
ಅಂಜನೇಯ ಹುಟ್ಟಿದಂತ ಸ್ಥಳಾನೇ ಅದು ಅಂಜನಾದ್ರಿ ಪರ್ವತ ಅಂತ ಹೇಳಿ
ಹಾ ಹಾ
ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ದ್ರಾವಿಡ್ ಅವರು ಬಂದಿದ್ರು ಬಂದು ಇರು ಹೂ ಇಬ್ಬರು ಪತಿ ಪತ್ನಿ ಇಬ್ಬರು ಬಂದು
ಹಾ
ದರ್ಶನ ಮಾಡ್ಕೊಂಡು ಅದೆಲ್ಲಾ ನೋಡ್ಕೊಂಡು ಹೋಗಿದ್ದಾರೆ. ಅವರೊಂದ ಅಲ್ಲ ಪ್ರ ಪ್ರತಿಯೊಬ್ರು ಸೆಲೆಬ್ರಿಟಿಗಳು ಬಹಳಷ್ಟು ಜನ ಬಂದ್ ಬಂದ್ ಹೋಗ್ತಾ ಇದಾರೆ ಈಗ ಅಂಜನಾದ್ರಿಗೆ
ಹಾ ಹಾ
ಅಲ್ಲಿ ಯಾವಾಗ್ಲೂ ಹಿಂಗೆ ಬರೋರು ಹೋಗೋರು ಇದ್ದೇ ಇರ್ತಾರೆ ಸೆಲೆಬ್ರಿಟಿಗಳು
ಹೌದು
ಹ್ಮ್, ಫೇಮಸ್ ಇದೆ, ಫೇಮಸ್ ಇದೆ ಆ ಕಡೆ ಎಲ್ಲಾ ಹ್ಮ್ ದರ್ಶನ ಮಾಡ್ಕೊಂಡು ಕೆಳ ಗಿಳಿಯೊದರೋಳಗೆ ಕೆಳಗೇನ ಇಳೀಬೋದು ಬಟ್ ಅತ್ತದ ಇದೆ ಅಲ್ರಿ ಬಾಳ ಕಷ್ಟಪ ಅದು
ಹೌದೌದು ದಮ್ಮ ಹತ್ ಬಿಡುತ್ತೆ ಮೇಲೆ ಹತ್ ಬೇಕಂದ್ರೆ
ಹ್ಮ್, ದಮ್ಮತ್ತಿತ್ತು ಏಳ್ ಬಾಡ ದಿನಾ-
ಹೌದೌದು, ಕೆಳಗಡೆ ಇಳಿಬೇಕಾದ್ರೆ ಆರಾಮಾಗಿ ಇಳ್ಬಹದು ಮೇಲೆ ಅತ್ತಬೇಕಾದರೇನ ಸ್ವಲ್ಪ ಹೌದು
ಬಹಳ ಕಷ್ಟ ಆದ್ರೂ ಹಂಗೆ -ಹಿಂಗೋ ಮಾಡ್ಕೊಂಡು ಹತ್ತಿ ಹತ ಅಂಜಿನೇಯನ್ ದರ್ಶನ ಮಾಡ್ಕೊಂಡ್ವಿ
ಹ್ಮ
ಬಹಳ ಚೆನ್ನಾಗಿತ್ತು ಬಿಡ್ರಿ ನಿಮ್ ಕಡೆ ಎಲ್ಲಾ ಅದ್ರ ಜೊತೆಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ
ಹಾ
ಲಕ್ಷ್ಮೀ ಲಕ್ಷ್ಮೀ ದೇವಸ್ಥಾನ ಅಂತ ಬರುತ್ತೆ
ಹಾ
ಅಂಜನಾದ್ರಿ ಪರ್ವತದಿಂದ ಸ್ವಲ್ಪ ಎದರಿಗೆ ಇದೆ ಅದು ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಲ್ಲಿಂದ ಆ ಲಕ್ಷ್ಮೀ ದೇವಸ್ಥಾನ ಕೂಡ ನೋಡ್ಕೊಂಡ್ವಿ ಅಲ್ಲೆಲ್ಲ ದರ್ಶನ ಹಾ ತಗೊಂಡ ಹೋಗಿ ಅದ್ರ ಬಗ್ಲಾಗ ಇನ್ನೊಂದು ದುರ್ಗಮ್ಮ ದೇವಿ ದೇವಸ್ಥಾನ ಅಂತ ಬರುತ್ತೆ ಬೆಟ್ಕದಲ್ಲಿ ಇದೆ ಅದು
ಹಾ
ಅದನ್ನು ಮಾಡ್ಕೊಂಡ್ವಿ ದರ್ಶನ ಮಾಡ್ಕೊಂಡ್ವಿ ಬಹಳ ಚೆನ್ನಾಗಿದೆ ಅಲ್ಲೆಲ್ಲ ಪ್ಲೇಸ್ಗಳು ಅಲ್ಲಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಬುಕ್ಸಾಗರದಲ್ಲಿ ಹ ಬುಕ್ಸಾಗರದಲ್ಲಿ ಒಂದು ನಾಗಪ್ಪ ನಾಗಪ್ಪನ ಗುಡಿ
ಹಾ
ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡವಿ ಅಲ್ಲಿ ಬಾ ಹಳೆ ಕಾಲದ ದೇವಸ್ಥಾನ ಅದು ಹಂಪಿರಿನ್ನು ಅನಸುತ್ತೆ ಅಲ್ಲಿ ಬಾಳ ಚೆನ್ನಾಗ ಆಯ್ತು ದರ್ಶನನಮಗೆ ಅಲ್ಲಿ ಬಹಳ ಪವಾಡ- ಪವಾಡನಡಿತೈತಿ ಅನ್ ಅನಸುತ್ತೆ ಬಹಳಷ್ಟು ಜನ ಬಂದ್ ಬಂದ್ ಹೋಗ್ತಾ ಇದ್ದಾರೆ. ಅಲ್ಲಿ ಮುಗಸ್ಕೊಂಡು ನಾವ್ ಹಂಗೆ ಈ ಕಡೆ ಹಾ ಒಂದ್ ಕಂಬದಾಗ ಹದ್ನಾರ ಕಂಬ ಹಂಪಿಗ್ ಬಂದ ತೇರ್ಕಿಂಡ ನೋಡ್ರಿ
ಹೌದಾ
ಹಂಪಿಗೆ ಹಂಪಿಯಲ್ಲಿ ಒಂದು ಕಂಬದಾಗ ಹದ್ನಾರು ಕಂಬ ಆಮೇಲೆ ವಿಜಯವಿಠಲ ದೇವಸ್ಥಾನ ರ ನೋಡ್ಕೊಂಡು
ಹಾ
ಹಂಗೆ ಬರ್ಬೇಕಾದ್ರೆ ಇದು ಇಲ್ಲಿ ನಾವು ಹ್ಮ್, ಕಮಲಾಪುರ್ದಿಂದ ಕಂಪ್ಲಿಗೆ ಹೋಗೋದೇ ಇದ್ರಲ್ಲಿ ದೇವ ರೋಡ್ ಅಲ್ಲಿ ಒಂದು
ಹ್ಮ, ಆಂಜನೇಯ ದೇವಸ್ಥಾನ ಇದೆ.
ಹಾ
ಹ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಸೀದಾ ಹಂಪಿಗೋದ್ವಿ. ಬಹಳ ಚೆನ್ನಾಗಿತ್ತು ಎಲ್ರೂ ಟ್ರಿಪ್ ಮಾಡಿದ್ವಲ್ಲ.
ಹಾ.
ಎಲ್ಲಾ ಪ್ಲೇಸ್ ನೋಡ್ಕೊಂದ್ ಬಂದೀವ್ ನೋಡ್ರಿ ಹಂಪಿಗೋಗಿ. ಈ ವಿರಪಾಕ್ಷೇಶ್ವರ ದೇವಸ್ಥಾನ ನೋಡಕೊಂಡು ದರ್ಶ್. ಮಾಡ್ಕೊಂಡು ಅಲ್ಲಿಂದ ಸಾಸ್ವಿ ಕಾಳ್ ಗಣಪ ಕಡ್ಲೆಕಾಳ್ ಗಣಪ.
ಹಾ.
ಮತ್ತೆ ಉದ್ಧನ ವೀರಭದ್ರ.
ಹಾ.
ಆಮೇಲೆ ಉಗ್ರ ನರಸಿಂಹಸ್ವಾಮಿ ಅಲ್ಲಿ ಹಂಜ್. ಆಜಿನೆಯ ದೇವಸ್ಥಾನ ಅವು ಎಲ್ಲಾವ್ನು ನೋಡ್ಕೆಂಬಂದಿವ್ ನೋಡ್ರಿ. ಹಾ ರಾಮ ಲಕ್ಷ ಲಕ್ಷ್ಮಣ ದೇವಸ್ಥಾನ ಅಮೇಲೆ ಪುರಂದರದಾಸರ ಮಂಟಪ.
ಹಾ.
ಹಾ ಇವ್ ಎಲ್ಲವ್ನು ನೋಡ್ಕೊಂಡು. ಮತ್ತೆ ಸೀತಿ ಸೆರ್ಗು ಅವು ಎಲ್ಲವ್ನು ನೋಡ್ಕೆ ಬಂದಿವ್ ನೋಡಮ್ಮ. ನೀವು ಆಕಡೆ ಎಲ್ಲ ಹೋಗಿದ್ರಾ.
ನಾವ್ ಹಂಪೆ ಕಡೆ ಹೋಗಿದ್ದೇವಿ ಮೇಡಮ್.
ಹ್ಮ್ ಹ್ಮ್ ಹ್ಮ್.
ಹಂಪಿ ಕಡೆ ಹೋಗಿದ್ವಿ ಬಟ್ ಪೂರ ನೋಡಿಲ್ಲ ನಾವು ಕೆಲವೊಂದು ಪ್ಲೇಸ್ ಮತ್. ಮಾತ್ರ ನೋಡಿದಿವಿ.
ಏ ನೀವು ಬರ್ರಿ ನೀವು ಬಂದು ನೆಕ್ಸ್ಟು ಬಹಳ ಚ ಚೆನ್ನಾಗಿದೆ ಕಾಲಿದರು. ಹಂಪಿ ನೋಡ್ಬಾಕು ಕಣ್ಣಿದರು ಕನಕಗಿರಿ ನೋಡ್ಬಾಕು ಅಂತ್ ಹೇಳಿ ಹೇಳ್ತಾರೆ ಶಾಸ್ತ್ರ.
ಹಾ ಹಾ.
ಇವಾಗ್ಲೇ ಚೆನ್ನಾಗ್ ನೋಡ್ಕೇಂಬಂದ್ಬಿಡ್ಬೋದ್ ನೀವ್ ಹಂಪಿನ.
ಹೌದೌದು ನೋಡ್ಕಂಬರ್ಬಕ್ ಮೇಡಮ್.
ಹ್ಮ್ ನಿಮ್ ಫ್ರೆಂಡ್ಸ್ ಜೊತೆಗ್ ಹೋಗಿ ನೋಡ್ಕೆಂಡ್ ಬರಪ್ಪಾ.
ಆಯ್ತ್ ಆಯ್ತು ಮೇಡಂ.
ಹ್ಮ್ ಓಕೆ ಓಕೆ ಮತ್ತೆ ಊಟ ಆಯ್ತಾ.
ಆಯ್ತು ಮೇಡಂ ನಿಮ್ದು.
ಹಾ ಊಟ ಆಯ್ತ್ ನೋಡ್ರಿ ಊಟ ಆಯ್ತು ಊಟ ಮಾಡ್ ಕುಂತ್ಕಂಡಿದೆ ನೀವು ಕಾಲ್ ಮಾಡಿದ್ರಿ. ಓಕೆ ಓಕೆ ಆಯ್ತ್ ತಗೋಳ್ರಿ ಹ್ಮ್ ಓಕೆ ಓಕೆ ರೀ ಆಯ್ತು.